ಹಲೋ
ಹಲೋ
ಆರಾಮ್ ರಿ
ಆರಾಮ್ ನೋಡ್ರಿ ನೀವ್ರಿ
ನಾವ ಬಿ ಆರಾಮ್ರಪ್ಪಾ
ಏನ್ ಮಾಡತ್ತರಿ ಬರ್ರಿ ಊಟ ಮಾಡುನ್ ಸ್ಪೆಷಲ್ರಿ ಇವತ್ತ ಚಪಾತಿ ಹುಗ್ಗಿ ಹಾ
ಇವತ್ತ ಯಾಕ್ರೀಪಾ ಹುಗ್ಗಿ
ಹುಗ್ಗಿ ಸುಮ್ರಿ ಯಾವಾಗ್ ಮನುಷ ಬತ್ ತಿನ್ಬೇಕಂತ ಅವಾಗ ಮಾಡೋದ್ರಿ
ಹಾ ಸ್ವೀಟ್ ತಿಂತೀರಿ ತಿನ್ನಲ್ಲಲ್ಲ ನೀವು
ತಿಂತೇನ್ ರ ಹೋಗಿ ಒಂದ ಸಲ ರೀ ಮತ್ತ
ಓ ಹುಗ್ಗಿ ಫೇವ್ರೇಟಾ
ಈ ಸಮಟೈಮ್ಸ್ ಮತ್ ಏನ್ ಮಾಡ ತಿರ್ ನೀವು
ಏನಲ್ರಿ ಈಗ ಐ್ತ ನ ಅಷ್ಟ ನಮ್ದು
ಹ ಹ್ ಹ
ಪ್್ಲೇಟ್ ಆಗ್ಯಾದ್ರಿ ಮಾಡ್ಬೇಕು ಇನ್ನುವುಊಟ ಅಡ್ಗೆ ಮಾಡ್ಬೇಕಿನ ಸ್ವಲ್ಪ ಹೂ ಚಪಾತಿ ಮಾಡ್ಬೇಕು್ರೀ ನಾನು ಪಲ್ಯದ ಆಾಗದ ರೈಸು ಚಪಾತಿ ಮಾಡ್ಬೇಕ್ರೀ ಊಟಮಾಟನಾಗ ಬಿಸಿಿದ ಮಾಡ್ ಹಾಕೋಬೇಕು
ಪಲ್ಲೆ ಅಏನ್್ರೆ
ಪಲ್ಲಯ ಪೀನ್ಸರಿ ಹಹೂ ಬೀನ್ಸ್ ಪಲ್ಯ ಚಪಾತಿ ಅನ್ನ ಸಾರು
ಬೀನ್ಸ್ ತಿಿಂದ ತಿಿಂದ ಬೇಾಸ್ರಗೈತ್ಲ್ರಿ
ಹಂಗೇನು ಇಲ್ಲ ಲ್ೀಮ್ಮ ಯಾವಾಗ್ರ ಹಂಗೆ ಕಂಟಿನ್ಯೂ ಮಾಡಿದ್ರೆ ಕಂಟಿನ್ಯೂ ಮಾಡಿದ್ರೆ ಬೇಸರಿ ಆಯ್ತದ ಅದ
ಹೂ
ಹೂ ಸ್ವಲ್ ದಿನ ಗ್ಯಾಪ್ ಕೊಟ್ಟಿದ್ರ ಮ್ಯಾಬಿ
ಹೂ ಅ ಕಖರೆ ಬೇಾಸ್ರ ಆಗೇತ್ಪ್ಪಾ ನಂಗ ಬೀನ್ಸ್ ತಿನ್ ತಿನ್
ಹೂ ಯಶಕ್ ಬಂದ್ಬಿಡ್ತೀರ ಅದು
ಮೂರು
ಹೂ ಹೂ ಆಯ್ತದ ಹೆಂಗ ಐತ್ರಿ ಹೂ ಹೂ
ಬೀನ್ಸ್ ಬೀನ್ಸ್ ಪಲ್ಲಾ ಚಂದ ಮಾಡ್ತೀರ್
ಹೌದ ಅದು ಹಂಗ್ಯಾದ್ರಿ ಈಗ ನಡು ಈಗ ಬೀನ್ಸ್ ಪಲ್ಲ ಚಂದ ಮಾಡ್ತಿದ್ದ ನಂಗು ಇಷ್ಟ ಯತಿತ್ತು ಕಂಟಿನ್ಯೂ ಅದೇ ಮಾಡನ್ರೀ ಒಂದ್ ಎರಡ್ ಮೂರ್ ದಿನಕ್ಕನ್ಸರ್ತಿ ಹಾ ಚಂದ್ ಮಾಡ್ತೀನಲ್ಲ ಅಂತ ಚಂದ ನನಗೂ ಇಷ್ಟ ಆಗಿತ್ತ ಈಗ ನನ್ಗೆ ಸ್ವಲ್ ದಿನ ಹೋಗಲ್ ಆಗತ್ರಿ ಈಗ ಮತ್ ಮಾಡಿ ನೋಡ್ರಿ ಬಾಳ ದಿನ್ಯಾಗ
ಮತ್ರೀ
ಮತ್ತೇನಿಲ್ರಪ್ಪಾ ಹೋಗಿಲ್ರಿ ಕಾಲೇಜ್ ಕ
ಕಾಲೇಜ್ ಕ ಹೋಗಿಲ್ರಿ ಇವತ್ ನಂಗ ಬ್ಯಾಸ್ರಾಗ ಬಿಡ್ತೇನ್ರಿ
ಹೌದೇಏನ್ ಅದು ಇದ್ರ ಈ ಅಸೈನ್ಮೆಂಟ್ ಹೇಳಿ ನಮಗೂ ಅದೇ ಹೆಂಗ ಅಂತ ಕೇಳೇ ಉಂಟದ್ ನನಗ್
ೋಟೋ ಕಳಸನಂತ ಊರ್ ನ
ಬರ್ದಿರಿ ನೀವು
ಹ ರ ಮುಗ್ಡಿತಿ ರಿ ಹಾ ಕೊಟ್ಟು ಬಂದೇನ್ರಿೀ
ಬಾಳ ಅದೇ ರೀ ಬರಯೋದು ಬಾಳ ಇರ್ತದ
ಹಾ ರೀ ಹದ್ಿನೆಂಟು ಬುಕ್ ಅವ ಅಲ್ರರಿ
ಯಪ್ಪಾ ನಾ ಅದಕ್ಕೆರೆ ಸುಮ್ಮ ಹಪ್ಪಕ್ ನೋಡಿ ಎಲ್ಲಿ ಹುಡ್ಕೋತ್ ಕೂಡ್ಲಿ ಅಂತ ಹೇಳಿ
ಆಹ ನಾನ ಜ್ವರಾಗಸ್ ತಗೊಂಡಿದ್ನಿರಿ ಒಂದ್ ಅಂಗಡಿಯಾಗಿಿಂದ
ಸಿತ್ತದ್ರಂಗ
ಹಾ ರೀ
ಹೌದೇನ್ರ ಹೂ
ಕಾಪಿ ಕೊಡ್ತೀನಿ ತಗೊಳ್ರಿ ನಾ ಬರುವಂತ್ರಿ
ಹಾ ಅದಕೆ ರೀ ಸುಮ್ಮಿಗ ಬುಕ್ನಾಗ ನೋಡಿ ಹುಡ್ಕೊಂತ ಬರದೂರ ಟೈಮ್ ಸಾಕಾಗಲ್ಲ ಯಾ ಕಂದ್ರ ಇವಾಗ ಇನ್ನ ಸ್ವಲ್ಪ್ ದಿನ ಅದರಿ ಸಬ್ಮಿಟ್ ಮಾಡೋದು. ಹ್ಮ್ ಅದ್ರ ಸಂಬಂಧ.
ತಂದ ಕೊಡ್ತೇನ ತಗೋರ್ ನಾ.
ಹಾ ರೀ ಎಷ್ಟ ದಿನದಾಗ ಬರದಿರಿ ನೀವು ಅಂದಾಜ್.
ನಾ ಹದನೈದ ದಿನದಾಗ ಬರದೇನ್ರೀ ಒಂದೊಂದ್ ಬುಕ್ ಎರಡ್ ಎರಡ್ ದಿನ ಕುಂತು ಬರೆದೇನ್ರೀ ನಾ. ಒಂದೊಂದ್ ಸ್ವಲ್ಪ ಸ್ವಲ್ಪ ಇವರೀ ಒಂದೊಂದ್ ಜಾಸ್ತಿ ಅವಾ. ಹ್ಮ್
ಅಂದ್ರ ಒಂದು ಬುಕ್ ನಾಗ್ ಎಷ್ಟ ಅವರೀ ಪೇಪರು.
ಒಂದ್ ಬುಕ್ದ ಒಂದ್ ಹದ್ನೆೆಂಟ ಹದ್ನೆೆಂಟ ಪೇಜ್ ಅವರಿ ಅವು.
ಯಪ್ಪಾ ಹಾ.
ಒಬ್ಬ ಒಂದೊಂದ್ ಹಿಂದೆ ಮುಂದ ಬರದಾರಿ ಒಂದೊಂದ್ ಬರೇ ಒಂದ್ ಪೇಜದಾಗ ಬರ್ದಾರ್.
ಹ್ಮ್ ಹ್ಮ ಹ್ಮ್
ಹಾ
ಹೌದ ಏನ್ರಿ ಎಪ್ಪಾ ಹೆಂಗ್ ಬರದರಿ. ಬರಿಯೋದ್ರಿ ಅಷ್ಟಿಷ್ಟು ಒಂದೊಂದ್ ಬುಕ್ಕಿಗೆ ಹದ್ನೆಂಟು ಪೇಜ್ ಅಂದ್ರ.
ಇಂಗ್ಲೀಷ್ನಾ ಬರದ ಕೊಡ್ತೇನ್ ತಗೋರಿ ಕನ್ನಡ ಅಷ್ಟ ಬರೀರಿ.
ಹ್ಞೂ ಇಂಗ್ಲೀಷ್ ಈಸಿರಪ್ಪಾ ಕನ್ನಡನೇ ಸ್ವಲ್ಪ.
ಕನ್ನಡ ಸ್ವಲ್ಪ ಎಲ್ಲಾ ಒತ್ತಕ್ಷರದು ಇರ್
ಹೌದು ಸ್ಪೀಡ್ ಹೋಗಲ್ಲೇರಿ ಕೈ ಮುಂದಕ್ಕೆ ಒಟ್ಟ.
ಹ ಹಾ.
ಹ್ಮಅದೇ ಲೇಟ್ ನೋಡ್ರರಿ.
ಮತ್ತರಿ.
ಮ ಉಳ್ಕಿವೆಲ್ಲಾ ಬರಿಬೋದ್ ಖರೆ.
ಹೌದ್ರಿ ಅದ ಬರ್ಯಾಕ್ ಆಗಲ್ಲ.
ಹ್ಮ್ ಹೆಂಗ ಅಂದ್ರ ನೀವು ಬಿ ಇದು ತಗೊಂಡಕೆ ಬರ್ತೀರಿ ಜೆರಾಕ್ಸ್.
ಹೂ ರಿ ಜೆರಾಕ್ಸ್ ಇಸ್ಕೊಡ ಬಂದಿನ್ರಿ ಓದ್ ಅಂದ್ರ ಈಗ ಬಿಡ್ತಾರತ್ರಿ ಅವ್ರು ಹಿಂಗ.
ಕೊಟ್ಟ ಈ ಕಾಲೇಜದವರ ಒಬ್ರು ಒಬ್ರುದ ಯಾರದ ಅರಾ. ತ್ಂಗ ಇತ್ತತ್ರಿ ಅದಕ ಹೋಗಿ ಕೇಳಿದ್ವಿರಿ ಹೂ ಆಯ್ತಂದರಿ ಅವ. ಮತ್ತ ಎಲ್ಲಿ ಹೂಡುಕ್ಯಾಡ್ಕೊಂತ ಕುಂತು ಬರ್ಯೋದ್ರಪ್ಪ.
ಹೌದ್ರಿ ಮತ್ತ.
ಅದಕ ಹೋಗಿ ತೊಗೊಂಡ ಬಂದ ಕುಂತ ಬರದ ಬಿಟ್ನಿರಿ.
ಆನ್ಸರಾ ಸರಿ ಇತ್ತಲ್ಲ ಕರೆಕ್ಟ್ ಇದ್ದುವಲ್ಲಾ ನೋಡಿರಿ.
ಹೂ ರಿ ಎಲ್ಲಾ ಕರೆಕ್ಟ್ ಅವ ಹ ಹಾ
ಹ್ಮ್ ಹ್ಮ್ ಹ್ಮ್ ಅದೇ ರೀ ಮತ್ತ. ಅವ್ರು ಏನರ ತಪ್ಪ ಮಾಡ್ದ ಅಂದ್ರ ಇಬ್ಬರು ತಪ್ ಮಾಡ್ದಂಗ ಆಯತು.
ಹಾ ಇಲ್ರಿ ಕರೆಕ್ಟ್ ಐತ್ರಿ ನೋಡೆನ್ ಸಿಲಾಬಸ್ ಎಲ್ಲಾರೀ.
ನೋಡಿರಲ್ಲ ಹ್ಮ್ ಹ್ಮ್ ಹ್ಮ್. ಅಯ್ಯೋ ಅದ ಒಂದ ಟೆನ್ಶನ್ ಆಗ್ಯದ್ರಪ್ಪಾ ಈಗ ಅಸೈನ್ಮೆಂಟ್ ಬರ್ಯೋದು.
ಅಸೈನ್ಮೆಂಟ್ ಹಂಗರಿ ಅದ ಏನ್ರ ಒಂದ ಇತ್ತ ಅಂದ್ರ.
ಬೇರೆೆಯರವ್ರಗ ಕೊಡ್ಬೇಕಂದ್ರ...
ಯಾವಾಗ ಕೊಟ್ಟಾರಿ ನಿಮ್ದು ಲಾಸ್ಟ್ ಡೇಟ್. ನಿಮ್ಗ ಯಾವಾಗ ಸಬ್ಮಿಷನ್ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಾರಿ
ಇನ್ನೊಂದು ಹದಿನೈದು ದಿನ ಅದರೀ ಟೈಮ್ ಅಷ್ಟೇ.
ಬರಿ ಗೊತ್ತಗರ್ ನಾ ಇವಾಗ ಸಂಜೆಗ್ ಬಂದ್ ಕೊಟ್ಟು ಹೋಗತ್ತೀನಿ ನಿಮಗ
ಅವರಿಗೇ
ಮತ್ತ್ ರೀ
ದೇವ್ರಪ್ಪ ಅದಕ್ಕೆ ಟೈಮ್ ಇಲ್ಲ ಎಲ್ಲಿ ಮ ಹೊರಗಡೆ ಸಂಬಂಧ
ಬರ್ದೇನ್ರಿ ಬರ್ದ್ ಮುುಕ್ಷೇನ್ರಿ ಬಡ ಬಡ
ಸ್ವಲ್ಪ ಅದು ಇದೊಂದು ಬರ್ಕೊಡ್ರಿ ಮತ್ ಇಂಗ್ಲೀಷ್ ಒಂದು ಹಾ ಹಾ ಉಳ್ಕಿದ್ದು ನ ಕನ್ನಡದಾಗನ
ಮತ್ ರೀ ಬಂದೆ ಇಲ್ಲ ಮನಿ ಕಡೆ
ಹ ರೀ ಹುಂ ರೀ ಬಂದೇ ಇಲ್ಲ ಏನ್ರ್ ಒನ್ ಕೆಲಸ ಇರ್ತವೆ.
ಹಾ
ಹ್ಮ್ ಯಾಕೆ ಯೂವಿ ಬಂದೇ ಇಲ್ಲ.
ಹ್ಮ್ ರೀ ಇವಾಗ ಬರೋವು ಇದ್ವ್ ಅಲ್ರೀ
ಹ್ ಹ್ ಅದು ಒಂದ್ ಇವಾಗೆ ಟೆನ್ಷನ್ ಹ್ಮ್ ಹ್ಮ್ ಹ್ಮ್ ಬರೀ ಇಲ್ಲೇ ಮತ್ ನೀವು ಇಲ್ಲೇ ಕುಂತಿ ಇಂಗ್ಲೀಷ್ ಬರೀ ಟ್ರೈನ್ ಅನ್ನು ಹುಡುಗಿ ಸಬ್ಜೆಕ್ಟ್ ಎಲ್ಲಾ
ಅಲ್ಲ ಅಲ್ಲೇ ಬರ್ತೇನ್ ಕೂತ್ ಬರಿಯೋಣ ಇಬ್ಬರು.
ಹ್ಮ್ ಯಾಕಂದ್ರೆ ಒಬ್ಬರಿಗೂ ಬೋರ್ ಐತದ್ರಿ ಬೇಸರ್ ಬಿಡ್ತದ. ಹ್ಮ್ ಹಂಗೆ ಮಾತ್ ಹೇಳ್ಕೊಂತ ಬರ್ದು ಸ್ವಲ್ಪ ಜಲ್ದಿರೇ ಆಗ್ತವೇನ್ ಅಂತ ಹೇಳಿ.
ಹ್ಮ್ ಬರೀಯೊಣ ತಗೋರ್ ರೀ.
ಹ್ಮ್ ಅದಕ್ಕೆ ರೀ.
ಮತ್ ರೀ ಅಡಿಗೆಲ್ಲ ಜಲ್ದಿ.
ಏನ್ರೀ.
ಜಲ್ದಿ ಅಡಿಗೆ ಎಲ್ಲಾ ಮುಗಸ್ರಿ ಸಂಜೆ ಕ ತನ್ನೆ ಇರೆ.
ಹಾ ಹಾ ರೀ ಒಂದ್ ಎಷ್ಟಕ್ಕೊಂದು ಐದು ಗಂಟೆಗೆ ಬರ್ತೀರಿ.
ಐದ್ ಐದುವರೆ ತನ ಆದ್ರೂ ಬರ್ತೀನ್ ನೋಡ್ರಿ.
ಹೌದೇನ್ ರೀ ಬರಿಲ್ಲೇ ಏನ್ರ ಸ್ನ್ಯಾಕ್ಸ್ ಟೀ ಮಾಡ್ತಾತಿನ್ಕೆ.
ನೋಡನ್ ತಗೋರಿ ಇವತ್ತು ಬರ್ತೀನ್ ರೀ ಅವೆಲ್ಲಾ ತಗೊಂಡ್.
ಹ್ಮ್ ಯಾಕಂದ್ರೆ ಮಧ್ಯಾಹ್ನ ಸ್ವಲ್ಪ ರೈಸ್ ಎಲ್ಲಾ ಸ್ವಲ್ಪ ಮಾಡಿರ್ತೀನ್ ರೀ ಎಕ್ಸ್ಟ್ರಾ.
ಹಾ ರಾತ್ ರಾತ್ರಿ ಮಾಡಿಡ್ರಿ ಮತ್ ಲೇಟ್ ಆದ್ರಾ.
ಹ್ಮ್ ಹುಹುಹು ಅದಕೆ ರೀ ಹಂಗೆ ಕುಂತೀವಿ ಅಂದ್ರೆ ಹೆಂಗು ಏನ್ರ ಸ್ನಾಕ್ಸ್ ತಿನ್ಕೊಂಡ್ರಿ ಟೀ ಕುಡ್ ಕೊಂಡಂದ್ರೆ ಒಂದ್ ಆರ್ ಗಂಟೆ ಸ್ಟಾರ್ಟ್ ಮಾಡಿದ್ರ ಎಂಟುವರೆ ಒಂಬತ್ ಹತ್ತು ಗಂಟೆ ತನ ಆದ್ರೂ.
ಮುಗಿತೈತೆ ರೀ
ಹಾ ಬರವಂತ್ರಿ ಯಾಕಂದ್ರೆ ಮತ್ ಜಾಸ್ತಿ ಅಂದ್ರೆ ಕೈ ಬಿ ತ್ರಾಸ್ ಐತದ್ರೀ.
ಹ್ಮ್
ಹಾಗಿ
ಮತ್ತರೀ.
ನೀವು ಬಿ ಸ್ವಲ್ಪ ಬರ್ಕ ಕೊಟ್ರೆ ಹೆಲ್ಪ್ ಐತೆ ಸ್ವಲ್ಪ.
ಓ ಅಬಿಯಸ್ಲಿ ಬರತೀವ್ರಿ ಡಿಫೆನ್ಟಲಿ.
ಹಾ ಹಾ.
ಹಾಗಿಲ್ಲ ಅಂದ್ರೆ.
ಹಾ ರೀ
ಊಟ ಆಗ್ಯದ್ರಿ.
ಹಓ ಊಟ ಆಗ್ಯತ್್ರೀ ಊಟ ಮಾಡಿದ್್ಮಿರಿ ಜಾ ಸರಿ ಇವತ್ ನಿನ್ನೆ ನಾನು ನಿನ್ನೆ ರಾತ್ರಿ ಇನ್ನ ಒಂದು್ ಉಳ್ದಿತ್ರಿ ಹ ಹೂ ಹೂ ಅಂದ್ರ ಅಸೈನ್ಮೆಂಟ್ ಇಲ್ರಿೀ ಬೇರೆದ್ ಒಂದ್ ಬುಕ್ ಬರೋದಿತ್ತು
ಹ್ ಹ ಹ
ಹಾ
ಅಂದ್ರ ನೀವ ಯಾವತ್ ಸಬ್ಮಿಟ್ ಮಾಡಿರಿ ಅಸೈನ್ಮೆಂಟ್
ಹಾ ಈಗ ಮೂರ್ ದಿನ ಅತ್ರಿ ಹೋಗ್ಕೊಟ್ಟು ಬಂದ
ಹೌದೇನ್ರ ಹ ಇವಾಗ ನಿಂಗ್ ಭ ಹೇಳತಾರಲ್ಲಾ ಫೋನ್ಲ್ಲೂ ಸಬ್ಮಿಟ್ ಮಾಡ್ಬೋದ ಅಂತ
ಬಟ್ ಇದ್ ನಮ್ದ್ ಹಂಗ ನಡಲ್ರಿ
ಹೌದ ಏನ್ ರಿ ಯಾಕಂದ್ರ ನಮ್ ನ ಫ್ರೆ್ಂದ್ರು ಇಲ್ಲ ಫೋನ ನ ಸಬ್ಮಿಟ್ ಮಾಡ್ೇವ ನವು ಕಾಲೇಜ್ನ ನಮ ಕಾಲೇಜ್ ಗ ಅಂದ್ರೂ
ಮತ್ತ್ ಹಂಗಿತ್ತ ಸುಮ್ ಜರಾಕ್ಸ ಮಾಡ್ರಲ
ಹಂಗ ಹೆಂಗ್ರೀ ಹೆಸರಿ ಇರ್ತಾವಲ್ಲ
ಹೂ ಹೆಸರುಾಟ್ಟು ಬೇರೆ ಹಾಕೋದ್ರು ಪೇಪರ್ ತಗೊಂಡು
ರೂಲ್ ಬರಲ್ಲ
ಹಾ ಅವೆಲ್ಲ ಅಷ್ಟೇಜ್ ಮಾಡ ಹಂಗ ಹಾಕ್ಬಿಡದು ಪೇಪರ್ ಹ ಮತ್ ಅದ್ರ ಬರ್ ಮತ್ ಫೋಟೋ ಸಬ್ಮಿಟ್ ಫೋಟೋ ಕಳಸೋದ್ರ ಏನಐತ್ ಮತ್ ಮ ಲು
ದು ಸ ಚೇಂಜ್ ಹ್ಯಾಂಡ್ ರೈಟಿಂಗ್ ಎಲ್ಲ
ಹೂ
ಹಾ ಚೇಂಜ್ ಐತ್ರಿ ಬರಿ ಹೋಣ ನೋಡಮ್ಮಿ ಯಾಕಂದ್ರೆ ಅವ್ನ್ ನಾಕು ಓದ್ಲಕ್ಕು ಮುಂದ್ ಯೂಸ್ ತಗಲ್ರಿ ಎಕ್ಸಾಮ್ ಟೈಮ್ ನಾಗದು ಹಾ ಹ ಫೋನ್ಲ್ಲಿ ಸಬ್ಮಿಟ್ ಮಾಡಿದ್ರುನು
ಹೂ
ಒಬ್ಬು ಕರ ಇರ್ತವ ನಾವ್ ಓದ್ಬೋದ್ರಿ ಮುಂದ ಹೂ ದ ಸಂಬಂದ್ರಿ
ಮಾತ್ರಿ
ಮತ್ತ ಏನಿಲ್ಲಪ್ಪಾ ಹೇಳ್ಬೇಕ್ರಿ ನೀವೇ
ಏನಲ್ರಿ ನಾಳೆ ಒಂದ್ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇರನ್ರರಿ
ಏನ್ ತಗೊಳೋದ ಅದ ರೀ ಶಾಪಿಂಗ್ ಹೊಳಗ
ವ್ಯಾಗ
ಹಾ ಹಾ ನೋಡ್ರಿ ಬೇಾಸರಿ ಮಂದಿ ಕಡೆ ಶಾಪಿಂಗ್ ಹೋಗೋದು
ಶಾಪಿಂಗ್ ಹೋಗೋದ್ರಿ ತಗೋತ ಬಿಡ್ತಾವ ಸಕೇನ್ರಿ ಒಟ್ಟು ಮಾರ್ಕೆಟ್ ಹೋದ್ರ ಸ್ವಲ್ಪ್ ಸಮಾನನ್ ಆತೇತ್ರಿ ಅದಕ್ಕ ಹೋಗೋದು
ಹೂ ಹ ಹೋಗೊಂಡ್ ತಗೋಿ ಅಂದ್ರೆ ಇವತ್ ಬರಿರೋಣ ಸೊಪ್ಪಪಿದು ಅಸೈನ್ಮೆಂಟ್ಾ
ಹಾಕ ತಟ್ಟ ಬರೋನ್ರಿ ಇನಾ ಟೈಮ್ ಐತ್ತಲ್ರರಿ ನಿಮ್ದ್
ಹಾ ಅದ ಬಿೇಡ್ರಿ ಟೈಮ್ ಅದ ಹ ನಾಳಗ್ ಒಂದ ದಿನ ಅಲ್ಲ ಸಾಯಂಕಾಲದ ಹೋಗೊಂಡ್ರಿ
ಹಾ ಹಾ ರೀ ಸಂಜಿಕ ಹೋಗೋನ್ಿ
ಹು ಒಂದ ನಾಲ್ಕೈದು ಗಂಟೆಗದು.
ಹ
ಒಂದ್ ಐದ್ಐದುವರೆ ಹೋಗೊಂಡ್ರಿ ಮಧ್ಯಾಹ್ನ ಬರಿ ಊಟ ಮುಗಿಸಕೊಂಡ್ ಈ ಕಡೆ ನಮ್ಮ ಮನಿ ಕಡೆ. ಎಷ್ಟಐತದ ಅಷ್ಟು ಬರಯೋಣ ಬರದಿ ಆಮೇಲೆ ಒಂದ ಐದುವರೆಗದ ದು ಇಲ್ಲಿಂದ ರೆಡ ಆಗಿ ಹೋಗೋಣ
ಹೋಗನ ಹಾರಿ
ಹಾ ಯಾಕಂದ್ರೆ ಹಿಂಗ್ ಬರ್ದಂಗೊಯ್ತದ ಈ ಕಡೆ ಶಾಪಿಂಗ್ ಹೋದಂಗೋಯ್ತದ.
ಹಾ ನಾಳೆನು ಸ್ವಲ್ಪತ್ ಕೂತ್ ಬರದ ಆಕಡೆ ಹೋಗತಗೋ
ಹ ಹೋಗೊಂಡ್ರಿ ಯಾಕಂದ್ರ ಮಧ್ಯಾಹ್ ಊಟ ಮುಗಸ್ಕೊಂಡ್ ಬರಿ ಈ ಕಡೆ
ಹು
ಹು ಅದಕ ಸಮಂದ್ರಿ ನಂಗೂ ಸಮಾಧನ ರ ಇಲ್ಲಪ್ಪಾ ಬರ್ದೀನಿ ಅಂತ ಹೇಳಿ ಹಿಂಗ
ಹಾ ಹಾ ಅದು ಐತ್ರಿ
ಹಾ ಯಾಕಂದ್ರ ಟೈಮ್ ಇಲ್ಲ ಅಲ್ಲಡ್ರಿ ಅದು ಟೈಮ್ ಇನ್ ಹಂಗೆ ಹೋಗ್ಬಿಡ್ತದ. ಹು ಅದರ ಸಮಂದ್ರಿ ಮತ್ತ ಏನಲ್ರಪ್ಪಾ ಆಗ್ಯಾದೆಂಡ್ರಿ ಹುಗ್ಗಿ ಊಟ
ಊಟಾ ಆಗೇತ್ರಿ ಮಾಕೋತೇನರಿ ಸ್ವಲ್ಪ ಹೊತ್ತು ಮಕ್ಕೊಂಡ ಆಮೇಲೆ ಎದ್ ಬರ್ತೆನ ತೋರಿ
ಆಯತ್ ತೊರಪಾ ಅಂದ್ರ
ಬಾಯ್ ರಿ
ಇಲ ಇಲ್ಡ್ರಿ ಬಾಯರಿ
ಹು ತದ್ದ್ದ್ದ್ದ್ ಜೋಜಿಜ್ಜಜ್